ಹ ಮಲಿಕ್
ಬೋಲೋ ಮಲಿಕ್ ಎಲ್ಲಿ ಊರಾಗ
ಏನ್ ಮಾಡಕ್ಯತಿ
ಏನಲ್ಲಪ್ಪಾ ಸುಮ್ನೆ ಇಲ್ಲಿ ಶಾಲಗ್ ಬಂದ್ ರಜೆ ಆದಲ್ಲಿ ಇವತ್ತು
ಹಾ
ಸಾಲಿಮಾಲ ಬಂದ್ ಮಾಡ್ಕೊಂಡಿ ನೋಡ ಎಲ್ಲಾರ
ಶಾಲಿಮ ಬಂದ ಮಕಂದ್ರ ಓ ಏನಿಲ್ಲ ನಾ ಸ್ವಲ್ಪ ಹೊರಕ್ ಬಂದಿ ಇದು ಸ್ವಲ್ಪ ಕೆಲ್ಸ ಆ ಅದಾ
ನನ್ ಕೆಲಸಪ್ಪ ಅಂತದ ನೇನು ಈಗ
ಇಲ್ಲ ಮತ್ತರ್ವರಕ್ಕೆ ಒಂದ್ ಕೆಲ್ಸ ಇತ್ ಸ್ವಲ್ಪ
ಅದ ಮಾಡಾಕ್ ಕೆಲ್ಸ ಇಲ್ಲಾರದವ್ ನೀವು ಸುಮ್ಮನೆ ಊೂಊ ಡವ್ ನಿನಗ್ ಕೆಲ್ಸ ಇದ್ ನಿನಗೆ
ಯಾಕರ ನಮ್ಮ ಹತ್ರಾಗ ಒಂದ್ ಸ್ವಲ್ಪ ಕೆಲ್ಸ ಅಕ್ಕೆ ಬಂದಿದ್ದೆ
ಒಬ್ಬನಿದ್ದೆ ಬಲಟೆ ಏಳ್ರ್ ಕೇಳಾರ್ದ
ಅ ಅಂಗ ತಾರಚ ಬಂದ್ಬಿಟ್ಟ ಹಾ ಹಂಗ ಅಂತ ಸ್ವಲ್ಪ ಜಲ್ದಿ ಬಂದುಬಿಟ
ಅದೇ ಅನ್ಕೊಂಡೆ ಯಾಕ ಮಗ ಎಲ್ಲಿ ಕಾಡವಲ್ದ ಊರಾಗ
ಹ್ಮ
ಅಂತ ಅನ್ಕೊಂಡ ಏನ್ ಮಾಡಂಪ
ಹಾ ಇತ್ತನ್ನಡ್ದು
ಏನ್ ನಡ್ದು ಏನ್ ನಡ್ದಿಲ್ಲ
ಮತ್ತನಾಕ್ಕ ಅ ಜನ ಗೊಬ್ಬ್ರ ಅಂತಲ್ಲ ಸಿಕ್ಕೋ ಗೊಬ್ಬ್ರ
ಏನ
ಗೊಬ್ಬರ ಅಂತಲ್ಲಿ ಸಿಕ್ಕುವ
ಗೊಬ್ಬ್ರ ಅರ್ಧ ಮರ್ದ ಎಲ್ಲಿಯಪ್ಪ ಸ್ವಲ್ಪ ಸಿಕ್ಕವ ಒಂದ್ ಹತ್ತು ಚೀಲೋ ತಂದಿನಿ ಏನ ಕೇಳೇನಿ ನಮ್ ದೋಸ್ತನ್ ಬಲ್ಲಿಿ
ಹಾ
ಹೌನು ಕೊಡ್ತೀನ ಅಂದ ಅದಕ್ಕೆ ಅವ ತರಕ್ ಹಯನಂತ ತಂದಂದ್ರ ಆಯ್ತ ನಾವು ನಡತದ
ಎಲ್ಲಾ ಸ್ವಲ್ಪ ಅದು ಗೊಬ್ಬರ ಒಂದು ಬೇಕತ್ತ ಅದಕ್ಕೆ ಗೊಬ್ರಗಿನ ಕೇಳಣನಂತ ಫೋನ್ ಹಚ್ಚಿದ ಮತ್ತೆ ಕೇಳಿದ್ರೆ ಸರಿ ಕೇಳಕ್ಂದ್ರೆ ನ ಯಕಡೆ ನೋಡತನ ಮತ್ತೆ ಅದ್ ನೀ ಕೇಳೋಣ ಮಾಡಿದ್ದೆ ನೋಡಿ ಹಂಗೆ ಇಲ್ಲ ಕೇಳಿದ್ದ ಅಂದ್ರ ಹೇಳಳ್ ಸ್ವಲ್ಪ ನನ್ಗ
ಅದೇ ಕೇಳಿನಿ ಕೇಳಿ ಹೇಳ್ತೀನಿ ತಗ ನಿಂಗೆ ಅದ ನಮ ದೋಸೆ ಕೇಳಿನಿ ಅದೇ ಕೇಳಿದನಲ್ಲ ಹೇಳ್ತೀನ ಅಂತಾನ
ಹ್ಮ ಸರಿ ಸ್ವಲ್ಪ ಜಲ್ದಿಯೊಳ ಯಾಕಂದ್ರೆ ಈ ಅರ್ ಬೇಕಾಗಿದ ಗೊಬ್ಬ್ರಗಳು ಯಾಕಂದ್ರೆ ಗಿಡಗಳ ಹತ್ರ ನಂಬು ಈಗ ಗಿಡಗಳು ಯಾಕಂದ್ರೆ ಗಿಡಗಳು ಎತ್ರರಲ್ಲ ಗೊಬ್ಬರಗಳು ಬೇಕ
ಹ್ಮ್ ಅದೇ ಅದೇ ಕೇಳ್ತನ್ ತವ ನಮ ದೋಸ್ತಿಗ
ಮತ್ತೆ ಅದಕ್ಕೆ ನಾನೇನು ಫೋನ್ ಹಚ್ಚಿದೆೆ ಗೊಬ್ಬರಗೊಳಸಾಲಂದೆ ಹಾ ಮತ್ತೆ ಸ್ವಲ್ಪ ಅದೇನ ಸಿಗಲ್ತಂತ ಗೊಬ್ಬರ ಮೂರ್ ನಾಲ್ಕು ತಗೊಂಡಿ ಕೇಳಳ್ ಬಂದ ನಮ್ಮ ಮನೆಗ ಹೋಗಿ
ಆ
ಗೊಬ್ಬ್ರ ಸಿಗ ಹೊಲ್ತಂತ
ಹಾ
ಮೂರ್ ನಾಲ್ಕು ತೊಂಡ ಕೇಳಿ ಬಂದಾರ
ಹ್ಮ ಹಾ
ನೀ ಕೇಳಂತಲ್ಲ ಅದಕ್ಕೆ ಕೇಳ ಕೇಳ ಸಿಕ್ಕದ ಗಬ್ಬ ಗೊಬ್ರ ಮತ್ತ ತಗೊಂಬಂದ್ರ ಆಯತ್ ಯಾ ಇವತ್ತಗ ಸಿಕ್ತ ಅಂದ್ರ ನಾಳ ತಗೊಂಬಂದ್ರ ಸ್ಲ್ಪ ನು ಗೊಬರ ಉಗ್ಬೇಕು ನಾನು
ಅದೇ ನಮ್ ದೋಸೆಕ್ ಕೇಳನ್ ತಗ ಏನ ಆಯ್ತು ಕೊಡ್ಸ ಅಂದಾನ
ಹಾ
ತ ತರ ಮತೀನೇ
ಅದೇ ಮತ್ತೆ ಗೊಬ್ಬರ ತಂದ ನಾನು ಉಗ್ಗಿಬಿಟ್ಟನ ಅಂದ್ರ ಸ್ವಲ್ಪ ಮಾಡ ಪಾಡ ಆಗ್ಯತ್ ನಮ್ ಕಡೆಗೆ
ಹ್ಮ ಹ್ಮ ಮಳೆ ಬಂದಾನ ನಿನ್ನೆ
ಯ ಮಳೆಲ್ಲ ಪಳೆಲು ಮಾಡ ಆಗ್ಯದ ಸ್ವಲ್ಪ ಅದಕ್ಕೆ ಉಗ್ಗಬಹದ್ ನಂದ್ರ ಯಾವ್ ತಗೊಂಡ್ ಬಿಡ್ತು ಗಿಡಗಳು ಅಂತ ಇದ್ ಮಾಡಿದಿನ ನನ್ಗ
ಮತ್ತತ್ ಹಂಗಂದ್ರ ನಾಳೆ ಗಾಡಿ ತಗೊ ಬಂದ್ಬಿಡು ಆಯ್ಕಾಡ ಹೋಗಂತವಿ ನಾವ ಒ ಐ ಚಲ ಕೊಡ ನೀ ನ್ ದೋಸ್ತ ತಂದಾಗ ಆಯಕೆಂತ ನಾನನ್
ಹ ಹ ನಡ್ದು ಬಿಡ ಇವ ಇವ ಅಂಟು ಚೀಲ ಬ ನನ್ಗೆ ಐ್ ಚಿ ಆದ್ರೆ ಅದು ತಳಿನೋಲ್ ಕಷ್ಟೇ ನಡ್ದಪ್ಪ ಇ ಲ ಮತ್ತೆ ಅವಳಿದ್ದ
ಅಲ್ಲಾ ಸದ್ಯಕ್ಕೆ ಒಂದ್ ಐದ ಕಿಲೋ ತಗೊಂಡೋಗ
ಹ್ಮ್
ಈ ಒಂದ್ ಸದ್ಯಕ್ಕೆ ಒಂದ್ ಐ ಚಿಲ ಹಂಗ ತಗೊಂಡೋಗ ಯಾವ್ದ್ ದೊಡ್ಡದಾದ ಯಾವ ಅದು ದೊಡ್ಡ ಹೊಲ ಅದ ಒಂದು ಒಂದು ಎಷ್ಟು ಐದ್ ಎಕರೆ ಆದಲ್ಲ
ಹಾ
ಮತ್ತೆ ಅದಕ್ ಆಗಲ್ಲ ಅನ್ನೋದು
ಹ ಅದಕ್ಕೆ ಆರ್ಚ್ ಏಳು ಚಛಲ ಬೇಕು ಏಳ ಎಂಟು ಚಛಲ ಬೇಕು ಅದಕ್ಕೆ
ಅದಕ್ಕೆಳಡ್ ಚಲ ಬು ಒಂದ್ ಎರಡ್ ತಿಲ ಎಲ್ಲನಕ ಅಲ್ಲಿ ಎಲ್ಲಿ ಗೊತ್ತ ಅ ದೇದ್ರಾಗ ನಂಗ್ ಗೊತ್ತಿರತಾನ ಅಲ್ಲಿ ಯಾವಂತ ಒಂದ್ ಹತ್ತಿಲ್ಲ
ಹಾ
ಫೋನ್ ಹತ್ತ ಕೇಳ್ತೀನಿ ಹೋಗಿ ಯಾಕಂಬರ್ತ
ಹತ್ತು ಚೀಲ ಐ ಎಕರೆಕ್ ಬೇಕುನ್ ಎರಡ್ ಎಕರೆಕ ನೀನ್ ಬೈಲ ಅಲ್ಲ ಅವತಗಲ
ಹತ್ತು ಚೀಲ ಸಾಕಾಗಲ್ಲ ನನ್ಗ
ಹತ್ತು ಚೀ ಐ ಎಕರಕ್ ಬೇಕು ಯಕಂದ್ರೆ ತುಕ ನಾ ಗೊಬರ ಜ ಆಸ್ತುಕ ಚಲ್ಪ
ಆಯಕೆಂಬ ಹತಿಲ ನಾನ್ ಬೇಕಾದ್ರೆ ನಂಬಲ್ಲಿ ಒಂದು ಒಂದ್ ಐದ್ ಸಲ ಹಾಕೊಂಡ ಹೋಗ್ಂತ
ಹೆಚ್ಚಲಾಕಂದ್ರ ಇವ ಒಂದು ಹೆಚ್ಚಿಲಾತ್ ಹೆಚ್ಚಿಲಾ ಕಡೆಕ್ ಆಕ್ಬ ಬಿಡ್ತನ ಅ್ಕಪ್ರ ಎಲ್ಲ ನೋಡ ಬಬೇಕ ನೀನ್ ಹುಡುಕ ಕೊತ ನಾನು ಹ
ಆಯ್ತ ಆಯ್ತು ಹಾಗಂಗಂದ್ ನಮ್ ದೋಸಗ್ ಹೇಳಿನಿ ಅವ ತರ್ತ್ನಂದಾರ ನನ್ಗ ಒಂದ್ ಇಪ್ಪತ್ತೈದ್ ಕೀಲ ಬೇಕು
ಹಾ
ಅದ್ರ ಸಲಾಗ ಮತ್ ನಂದು ಗ್ಗೆ ಅವವಲ್ಲ
ಹಾ
ಮತ್ತ ಇಪ್ಪತ್ತೈದು ಕಿಲ ಮೂವತ್ತು ಕಿಲ ತನ ಆತದ ನನ್ಗ
ಹಾ
ಹೇಳನಿ ಆಯ್ತ್ ತರ್ತೀನ ಅಂತ ಅಂದ್ರ ನ ನಂಬಲ್ಲಿ ಹಚ್ಚಿಲ ಇದವಲ್ಲ ಮತ್ ನೀನ್ ಇವಾಗ ಬೇಕ ತನಕತಿದೆ
ಹಾ
ನಾವವು ಒಂದ್ಲ ಆಯ್ತು ಎರಡು ಎಕರೆ ಇತ್ತಲ್ಲಾ ಅದಕ್ ಆಯ್ತು ಗೊಬ್ಬರ ಬಿತ್ ಬಿಟ್ರಿ ನಾ ಆಲ್ರೆಡಿ
ಅ ದದ ಎಡ ಗ್ರಲ್ಕ್ಕ
ಹ ಎರಡು ಎಕರೆ ಹೊೋಲಕ್ ಅವಾಗ ಬತ್ತಿದಾನ ಎ ಇದವು ಸ್ವಲ್ಪ
ಹಾ ಮದ್ ಆಲ್ ಅವಳ್ಕ
ಮೇಲ್ಲ ದೊಲ್ಕ ಅದೇ ಮತ್ವಾಗ ಹತ್ ಕಿ ಇಟ್ಕೊಂಡಿದ್ದೆ ಅದು ಮತ್ ಜಗ್ಗಿ ಅದಲ್ಲ ಒಂದು ಎಷ್ಟು ಆರು ಏಳು ಎಕ್ರ ಮ್ಯಂಗಿಲ್ಲಲ್ಲ ಹ ಮತ್ತತ್ ಹತ್ ಚಲೋ ಎಟ್ಗಂಡ ಇದಿದ್ದ ನೀ ನೀಏನ್ ನೋಡಿದ್ರೆ ಇವಾಗ ಬೇಕಂತ ಅನಕತ್ತಿದಿ ಅದಕ್ಕೆ ನನ್ಗ್ ಇವಾಗ ಹೆಂಗಿದ್ರೆ ಎರಡ್ ದಿನ ಕೆಲ್ಸಗಳ ಅವ ಹೊರಗಂಟಿದ್ದೆ ನಾನು ಇವಾಗೆಲ್ಲ ಬಿತ್ತಾಕ ಆಗಲ್ಲ
ಹಾ ಮತ್ತೆ ಯಾಕಂದ್ರ ಮಾಡಕ್ಪಡ ಅರ್ಜೆಂಟ್ ಅನ್ ಮ ಕಡೆ ಕಾಯ ಬಿಡ್ದ ಅಂತಂತ ಇದ್ ಮಾಡಿದ ನಾವು
ಹ್ಮ್ ಮತ್ತ ಅದೇ ಒಂದ್ ಕೆಲಸ ಮಾಡ್ಕೆ ಆಯ್ತ ಹೋಗಿ ಇವತ್ತು ಹೋಗಿ ಆಕ್ಕೊಂಡ್ ಬಂದ್ಬ ಬಿಡ ಅವ ನಾಳಿಗೆ ಇಕಡೆ ಹೋತನಂತ
ಆಯ್ಕ್ ಇವತ್ತ ಓದ್ತ ಬಂತ ನಾಕು ಗಂಟ್ಲೆ ಇಷ್ಟ ಅವರ ನಡತಲ್ಲ ಅವನಿಗೆ
ಹೋಗಿ ಒಂದು ನಾಕು ಗಂಟೆ ಸಂಜೆ ಏನು ಒಂದ ಆರು ಆರು ಗಂಟೆಅನೋಟಗೆ ಹೋಗಿ ಆಕೊಂಡ ಬಂದ್ಬಿಟ್ ಕಡೆ
ಅದ ಈಗ ಸ್ವಲ್ಪ ಕಿಲ್ಲ ಮುರ ಒಂದ್ ಆಟ ಅದ ಸ್ವಲ್ಪ್ ಕಲ್ ಬಾಡಿಗೂ ಅದ ಕಿಲ್ಲ ಬರ ಕೂತ ಪೋನ್ ಹಚ್ ತಿಯಾ ಎಲ್ಲಿ ಆಯಚೆಲ್ಲ ಮರ ಕತ್ ಮಾಡಿದೆ ಅವ್ ಸಿಗ್ತಲ್ದಾಗ ಅವ ಚಲ ನಾ ಮತ್ತಿನಗ್ ಬಂದ ಹ ನಾಳೆ ಮುಂಜೆಲ್ಲ ಬಂತ ಆಯ್ಕೊಂಡ್ ಬಂದ್ ಬಿಡ್ತ ನಾನ
ಅ ಇಲ್ಲಾಂದ್ರ ಒಂದ್ ಕೆಲ್ಸ ಮಾಡು ದೇವ ದುರ್ಗಕ್ಕೆ ಹೋಗ ನೀ ಗಾಡಿ ತಗೊಂಡ ಇಲ್ಲಾಂದ್ರ ಬಸ್ಸಿಗೆ ಹೋಗ
ಹಾ
ಬಸ್ಸಿಗೆ ಹೋಗ ಅಲ್ಲಿ ಹೋಗ ನಾ ಹೇಳ್ತನ ಅವನಿಗೆ ಒಂದ್ ಅದ ಇದ ಅ ಬುಲೆರ್ ಅದ ಅವ ಹತ್ತಲ ಆಕೆಂತಾನ ಹಂಗೆ ಇ ನನ್ ಬಳಿ ಬಂದ ಇಲ್ಲಾ ಒಮ್ಮೆಲ್ ಹಾಕೊಂಡ್ ಹೋಗ್ಬಿಡು ಎಡಡ್ ತಗೊಂಡ ಯಾಕ ಮಾಡ್ಕಂತವ ಎಡಡ್ ತಗೊಂಡ ನೀ ನಿಗೆ ಆತ್ ನೋಡ
ಅ ಎಡ್ ತಂಡ ಸ್ವಲ್ಪ ಇದು ಆತ್ದ
ಅದ್ರ ಸಲಾಗ
ಹಾ ಅದಕ್ಕೆ ಯಾವ ಯಾವ್ದ್ ಹೇಳ ಗಾಡಿ ನನ್ ಹೋಯ್ತು ನಾನ ಈಗ ಗಾಡಿ ತ ಬೈಕ್ ತಗಂದಿಲ್ಲ ಅಂದ್ರ ಹ
ಗಾಡಿ ಅಲ್ಲಿ ಯಾವ್ದೋ ಅಲ್ಲಿ ಹೇಳ್ತೀನಿ ನಾನು ಹೋಗ ಅವ ನಿನ್ ಬಲ್ಲಿ ಯ ಅದ್ ಬುಲೇರೋ ನಮ ದೋಸ್ತಾನಲ್ಲಿ. ಗೊತ್ತಿರತಾನ ಹಂಗೆ ಆತ್ ಹೇಳ್ತನಿ ನಾನು ಮತ್ತ ಹೇಳ್ತೀನಿ ನೀನ್ ಹಂಗೆ ಹೋಗಿ ತಗೊಬಿಡು
ಹ್ಮ ಸರಿ ಹ್ಮ್
ನಡ್ತದ್ರ ನೀನ್ ಹೋಗಿ ಗಾಡಿಗೆ ಎಷ್ಟ ಹೇಳತಾನು ಸ್ವಲ್ಪ್ ಕಡಿಮಿನೇ ಮಾತಾಡಿರ್ತನಿ
ಹಾ
ನೀವ ಒಂದ್ ರೇಟ್ ಮಾತಾಡು ಎಷ್ಟ ಹೇಳತ್ತಾನ ನನಗ ಹೇಳು ಆಮೇಲೆ ನಾ ಮಾತಾಡ್ತೀನಿ
ಹಾ ಸರಿ ತಗೋ ಅಂದ್ರೆ ಯಾ ಸ್ವಲ್ಪ ನಾನ್ ಯಾಕಂದ್ರೆ ಈಗೋಯ್ತ ನಾನ ಟೈಮ್ಯತ್ ನನ್ಗ
ಹ್ಮ್ ಅದೇ ಹ ಮಂತಿ ತಗೋ ಅಲ್ಲಿ ಕೇಳ್ಕಅಂಬರ ಮಂತಿಗೆ
ಹಾ
ಕೇಳಿದ್ರ ನಡತ ಮತ್ ನಿನ್ಗ ಗೊಬ್ಬರ ಇಲ್ಲ ಅಂತದಲ್ಲ ಇವಾಗ ಅದಕ್ಕೆ ಮತ್ತೆ ಆ ಕಡೆ ಎಲ್ಲಾನು ಒಂದ್ ಕೆಲ್ಸ ಮಾಡ್ತ ನನಗ ಅಲ್ಲಿ ಎಲ್ಲಿ ಗೊತ್ತ ಸುರ್ಪುರ್ದಾಗ ಒಂದ್ ಅಂಗಡಿ ಹೇತನ್ ಇವಾಗ ಬ್ಯಾಡ ಇವಾಗ ನೀನ್ ತಗೋಂಬಾ ನಾಳಿಗೆ ಬತ್ಗ ನಾಡ್ದ ಸೋಮಾರಾ ಸೋಮಾರ ಎಲ್ಲ ಮಂಗಳವಾರ ಮಂಗಳವಾರ ನಾನ ಈ ಕಡೆ ಬೇರೆ ಕಡೆ ಹೊಂಟಿನಿ ಸ್ವಲ್ಪ ಕೆಲ್ಸ ಇತ್ತು ಇದ ಹೈದ್ರಾಬಾದ್ ಹೊಂಟಿದ್ದೆ ಅದ್ರ ತಲಾ ಈಗ ಮಂಗಳವಾರ ನಾನ ಬರೋ ಲೇಟ್ ಆದ ಬುಧವಾರ ಗುರುವಾರ ಆದ ಮಂಗಳವಾರ ಸುರ್ಪುರ್ಗ ಹಿ ಬರ್ತ ಸ್ವಲ್ಪ ಗಾಡಿ ಕಳಸ ತ
ಶುರ್ಪುರ ಅದೇನ್ ಸ್ವಲ್ಪ ಏನ್ ಏನ್ ತರ ಶುರಪುರ ಹೋಗೇಶಿಂದ
ನಾನೂನು ಅದೇ ನಿನ್ಗೆ ಇವಾಗ ಆಗ್ತೀನಲ್ಲ ಅಲ್ಲಿ ಸುರ್ಪುರಾಗ ಮಂಗಳವಾರ ಬರ್ತಾವ ಅಂತಂದ್ರ ನಾ ನಾಳೆ
ಹಾ
ಅದಕ್ಕೆ ಮಂಗ್ಳವಾರ ಹೋಗಿ ಆಯ್ಕೊ ಬಂದ್ಬಿಡುವ ನಾನು ಒಂದ್ ಇಪ್ಪತ್ತಚಿಲ್
ಸರಿ ನಾನ್ ಸ್ ನಾನ ಸ್ವಲ್ಪ ಸುರಪುರದಾಗ ಕೆಲ್ಸದ ಬರ್ತಾ
ನಾನ್ ಆಯ್ತು ಬುಲಾರ್ ಕೊಟ್ ಕಳಸ ಬುಲೇರ್ ಕಳಸ್ತೀನಿ ನೀನ್ ಆಯ್ತು ಅದ ಹೋಗಿ ಹಾಕ ಬಂದ್ಬಿಡು ಮನೆ ಅದೇ ಮನೆ ಬಲಿ ನಿಂದಿರಸ ಬೀಡು ಗಾಡಿ
ಹಾ
ಹ ನಾ ಹೇಳ್ಕೆ ಅಂತ ನ ಅವನಿಗೆ ಗಾಡಿ ಅವನಿಗೆ ನ್ ನಡ್ತದಾವ ಗತ್ತರ ಅನಲ್ಲ
ಯಾಕಂದ್ರೆ ಪಟ ಪಟ ಸ್ವಲ್ಪ ಗೊಬ್ಬರ ಇ್ ಮಾಡದಾನ ಜಲ್ದ
ಅದೇ ಅೌದು ನಾ ಹೇಳನ ಇವಾಗ ಹೋಗ ಅವ್ನಿಗೆ ಫೋನ್ ಮಾಡಿ ಹೇಳತ್ ನಾನು ಇನ್ನೊ ಸೊಪತ್ತು ನೀನು ಆಯ್ತು ನೀನು ಇನ್ನ ಒಂದ್ ಎರಡು ನಿಮಿಷ ಫೋನ್ ಮಾಡಿ ಅವತ್ ನ ಅವನಿಗೆ
ಹಾ ಇವ ಸ್ವಲ್ಪ ಅದ ಹೆಣ್ಣೊಂದ್ ಇಟ್ಟು ನೋಡದು ಹದ ವರ್ಷ ಹೆಣ್ಣ್ ನೋಡುದಲ್ ಚಛಲೋ ಉಳ್ದೇಣ್ಣ
ಹ ಎಣ್ಣ ಅವ್ ಬೆಲೆ ಹೋಗ್ೇಳ ಹಂಗೆ ಕೊಡ್ತಾನ ಅಲ್ಲಿ ಬಗ್ಲಾಗ ಒಂದ್ ಅಂಗಡಿ ಆದ್ ನೋಡಿದ್ದಿಲ್ಲ ಆ ಕಡೆ ಮ್ಯಾಕ್ಮ ಇದು ಗೊಬ್ಬರದ ಅಂಗಡಿ ಆದ್ ನೋಡಲ್ಲಿ ಅಲ್ ದೇದ್ರಾಗ ಒಳಗ ಗೊಬ್ಬರದಂಗಡಿ ಆದಲ್ಲ ಅಲ್ಲಿ ಗೊಬ್ಬರದ ಅಂಗಡಿಿಕಿಿನ ಸ್ವಲ್ಪ ಮುಂದಕ್ಕೆ ಹೋದ್ರೆ ಒಂದ್ ಮೂರ್ ನಾಲ್ಕ್ ಅಂಗಡಿ ದಾಟಿದ್ಮೇಲೆ ಒಂದು ಅಂಡಡಿ ಆದ ನೋಡಿ ಹಣ್ಣಿಂದ
ಹಾ ಹೌದ್ ನೋಡ್ತ ನಾನ ಹೇಳಿದೆ
ಕೇಳು ಕೊಡ್ತ ನೋಡು ಚಛಲೋದ ಎಣ್ಣಿ ಕೊಡ್ತ ನೋಡ
ಅಲ್ಲ ಹಸರ್ಾಡ್ದ್ನಲ್ಲ ಅದ ಬೇಕಿತ್ತು ನನ್ಗೆ ಯಾಕಂದ್ರೆ ಉಳ್ದಣ್ಣಿ ಉಳ್ಕ ಅಲಕ್ ಬಾರಿ ಅದ ಎಣ್ಣೆ ಅದ ಬಾರಿ ಸ್ಟ್ಯಾಂಡರ್ಡ್ ಅದ ಎಣ್ಣೆ ಅದೇ
ಕೊಡ್ತ ನೋಡ್ ಹೋಗಿ ಇಸ್ಕೊಂಬಾ ನಾನ್ ಅದೇ ತಂದಿನ
ಹ್ಮ ಸ್ವಲ್ಪ ಅದ ಆಯ್ತ ಅಂದ್ರೆ ಬಾರಿ ಆತ ಹೆಣ್ಣು ಬಾರಿ ಅದ ಅ ಹೋದ್ರುಸ ಬ ಬಣ್ಣ ಎಣ್ಣ ಸರ್ ಹಡ್ಬೇಕಾದ್ರೆ ಹುಡುಗಾಡ ಸಿಗ್ಲಿಲ್ಲ ಹೆಣ್ಣ್ ಬ ಎಂಟು ತರ ಮಂದಿ
ಇಲ್ಲ ಇಲ್ಲ ನೀನ್ ಎಲ್ಲಿ ಹೋಗ್ಬೇಡ - ಅಲ್ಲೇ ಹೋಗ ಅವನಿಗೆ ಇಲ್ಲಾ ಅಂದ್ನು ಒಂದ್ ಎರಡ್ ದಿನ ಲೇಟ್ ಆದ್ರ ತ ತರ್ಶ ಕೊಡ್ತಾನೊ ಹ ಅವ್ನ್ ಬಲ್ ಹೋಗ್ ನಾನ್ ಯಾಕಂದ್ರೆ ಕಾಯಾಮ ಅವ್ ಬಲೆ ಹದ್ನಾ
ಸ್ವಲ್ಪ ಅದೊಂದ್ ವಾರ ಬಿಟ್ಬೇಕು್ರ ಹೆಣ್ಣ ಸ್ವಲ್ಪ ನನ್ಗೆೇಳಬೇಕಕ್ ಗ್ಯಾರಂಟಿ ಯಾಕಂದ್ರೆ ಜೈಲ್ಳಿ ಬಿುಟ್ಟ ನ ಹತ್ರ ನಾನು ಇನ್ನಂದು ವಾರ ಬಿುಡಕ್ ಬರ್ನೆ ನಾನು ಗೊಬರುಟ್ಟ
ಅದೇ ಮತ್ ಇವಾಗ ನೀನು ಗೊಬ್ರಾ ಹಾಕಂಬರಕ ಒಂದ ಕೆಲ್ಸ ಮಾಡಿ ಓದ್ದಲ್ಲ ಗೊಬರಾಕಂಬರಕ ಅಂಗಡಿ ಹೋಗು ಗೊಬ್ಬರ ಹಾಕೊಂಡು ಹಂಗಗೆ ಅಲ್ಲಿ ಎಣ್ಣೆ ಅಂಗಡಿಗ್ ಹೋಗು ನನ್ನ ಹೆಸರು ಹೇಳು ಹಿಂಗಗೆ ಹೇಳ ನೋಡ ನಡು ಅಂತ ಹೇಳ
ಹ್ಮ
ಹ ಹೇಳಿ ಆಯ್ತ ಆಯ್ಕಮ್ ಬಂದ ಹೇಳು ತರ್ಸಿಡ್ತನ ಅಂತ ಹೇಳ್ತಾನ ಹ ಯಾವಾಗ ಬೇಕಂತ ಹೇಳ ನಿನ ಅವಾಗ ತರ್ಸಿಡ್ತಾನ ತಗೊಂಡ ಹಮ್ಮಂತಗ್ ಬಂದು
ಹಾ ಸರಿ ಸರಿ ಅಂದ್ರ ಸ್ವಲ್ಪ ಬಜಜಾ ಅದ್ ಎಣ್ಣಿ ಅದೊಂದ್ ಆಯ್ತ ಈಗ ಒಂಟರಿ ಗಾಡಿ ಮಗಿನ ಸ್ವಲ್ಪ ಬದಿಕ್ಕ ಅ ಇತ ನನಗ
ಆಯ್ತಾಯ್ತು ಹೋಗ ಗೊಬ್ರ ಗಿಬ್ರಾ ಹಾಕಿ ಮ್ಮಂದ್ ಬಿೂಡ ಹಂಂಗ ಈ ಕಡೆ ಮನೆ ಕಡೆಗ್ ಬಂದಾಗ ಫೋನ್ ಮಾಡ ನಾನನ್ ಅಲ್ಲಿ ಗೋಡ ಅದ ಸೆಡ್ ಆದ್ ನೋಡ ನ ನೋಡಿದ್ದಲ್ಲ
ಹಾ
ಹ ಅಲ್ಲೇ ಸೆಡ್ಡನ್ ಬಳಿ ಹೋಗು ಇರ್ತಾನ ಯಾರ ಅಮ್ಮ ಅಮ್ಮ ಇರ್ತಾ ನೋಡಲ್ಲಿ ಅವಿರ್ತಾನ ಅವ್ನಿಗೆ ಹೇಳಿನಿ ಅವ್ನಿಗೆ ಹೇಳನಿ ನಾನು ಹಾಕೊಂಡ್ ಹೋಗ್
ಸರಿ ಸರಿ ಆದ್ರೆ ಇಡ್ಲಾ ಗತ್ತಾ ನಾನು ಒಂಟನಿ
ಹ್ಮ್ ಸರಿ ತೊ